ಹ ಆರಾಮ ಇದ ಇದಿಯಾನಪ್ಪ
ಹಾ ಅರಾಮ ನೋಡಪ್ಪ ತಮ್ಮ. ಲ್ಲಿ ಇರ್ತ ಏನಿಲ್ಲ ಏನು ಸ್ವಲ್ಪನು ಇಕ್ಷಿಗನ ಹೊಲ್ದಿ ಏನೆಲ್ಲಾ ಮೀಟಾಗ ಹೊಲ್ದಿ ಒಂದ್ಸಲನುೋ ಕೂಡ ಕಾಣ ಹೊಲ್ದಿ ಎಲ್ಲಾ ಆರಾಮ ಎಲ್ಲಿ ಇರ್ತೇ ಈಗ ನೀನು
ಬರೇ ಜಿ ಪೇ ಮಾಡ್ತಾ ಇದ್ದೀನಿ.
ಆ.
ಜಿ ಪೇ ಮಾಡ್ತಾ -
ಜಿ ಪೇ ಐನಾ ಅದು. ಕೆಲ್ಸನಾ ಆನ್ಲೈನ್ ವರ್ಕಾ.
ಹಾ ರೈಟ್.
ಹಾ ಎಷ್ಟ- ಕೊಡ್ತಾರ ತಿಂಗಳಿಗೆ ಸ್ಯಾಲರಿ.
ಸ್ಯಾಲ್ರಿ ಏನಿಲ್ಲಪ್ಪಾ ಹದಿನೇಳು ಸಾವಿರ ಇದೆ ತಿಂಗಳಿಗೆ.
ಹೌದಾ.
ಅಲ್ಲಾ ಸ್ವಪ ಕೊಡ್ತೀರಾ ನಿಮ್ದು ಸ್ವಲ್ಪ. ಕೊಡ್ತೀರಾ ನಿಮ್ದು.
ಅಲ್ಲಾ ಹಿಂಗೆಲ್ಲಾ ಮಾತಾಡಿದ್ರೆ ಅವಲ್ಲ ದುಡ್ಡುಗಳೆಲ್ಲ ಬರದಲ್ಲ ನೋಡ.
ಹೌದಾ. ಮತ್ತೇನ್ ಭಯ್ಯ ಆರಾಮ.
ಹಾ ನಾವಂತ ಆರಾಮ್ ಮಾಡೋಡಪಾ ನಮ್ ಕಡೆ ಸ್ವಲ್ಪ ಮಳೆ ಜಾಸ್ತಿ ಬರ್ತಾ ಇದೆ ಮತ್ತೆ ಗಾಳಿನೂ ಕೂಡ ಜಾಸ್ತಿ ಬೀಸ್ತಾ ಇದೆ ಅದ್ರಲ್ಲಿ ಕೂಡ ನಾನು ಇಲ್ಲಿ ಹೊಲ್ದಾಗಿದ್ದೀನಿ ಮನೆಗ್ ಹೋಗ್ಬೇಕಂತ ಮಾಡಕತ್ತೀನಿ ಈ ಮಳಿನೆ ನಿಂದ್ರ ವಲ್ದು.
ನಾನ್ ಇಲ್ಲಿ ಹಾಸ್ಟೆಲ್ನಲ್ಲಿ ಇದೀನಿ. ಗುರು ಇಲ್ಲಿನು ಮಳೆ ಬರ್ತಾ ಇದೆ ಈಗ.
ಮಳೆ ಬರ್ತಾ ಇದೆ ನಾ ಅಲ್ಲಿನಾ.
ಹ್ಮ್
ಇರ್ಲಿ ಇರ್ಲಿ ನಮ್ ಕಡೆನೂ ಮಳೆ ಬರ್ತಾಇದೆ ಆದ್ರೆ ಹೆಂಗ್ ಮಾಡ್ಬೇಕ ಅಂತ ತಿಳಿವಲ್ದು ನನ್ ಅಂತರ ಇಲ್ಲಿ ಹೊಲದಾಗ ಸಿಗಬಿದ್ದಿ ಬಿಟ್ಟಿನಿ.
ಇನ್ನು ಹೊಲ್ದಲ್ಲೇ ಇದಿಯಾ ನೀನು.
ಹೌದು ಯಾಕಂದ್ರೆ ಅದು ಸಜ್ಜೆ ಹಾಕಿದ್ವಲ್ಲ ಸಜ್ಜೆ ಹಾಕಿದ್ ಇಲ್ಲ ಇಲ್ಲ ಅದು ಗುಬ್ಬಿಗಳು ಬರತ್ ಇರ್ತವಲ್ಲ ಗುಬ್ಬಿಗಳು ಬಂದು ಆ ಸಜ್ಜಗಳಗಳನ್ನು ತಿನ್ತವೇ ಅದ್ರ ಸಲ ಯಾವ ಸಜ್ಜೆಗಳನ್ನು ಕಾಯಬೇಕಾಗಿರ್ತದ. ಹಾ ಅದಕ್ಕೆ ಅಂತಾನೇ ರಾತ್ರಿಗಿ ಸಂಜೆ ಮುಂದಾನೆ ಜಾಸ್ತಿ ಬರ್ತವಲ್ಲ ಅದ್ಕ ಸಂಜೆ ಮುಂದಾನೆ ಬಂದಿದೆ ನಾನು ಸಂಜೆ ಮುಂದೆ ಬಂದಿದೆ ಅಂಗೆ ಟೈಮ್ ಕಳಿತಾ ಕಳಿತಾ ಈಗ್ ನಾ ರಾತ್ರಿ ಅದ್ರು ಕೂಡ ಇಲ್ಲೇ ಉಲ್ಕೊಬಿಟ್ಟೆ ಯಾಕಂದ್ರೆ ಸ್ವಲ್ಪ ಗಾಳಿ ಮಳೆ ಬೀಸ್ತಾ ಇತ್ತಲ್ಲ ಸ್ವಲ್ಪ ನಿಂದ್ರ್ಬೋವ್ದು ಅಂತೇಳಿ ನಾನು ನಿಂತೆ ಆದ್ರೆ ಮಳೆ ಅಂತ- ನಿಂದ್ರದೆ ಮಾತಿ ತಗೋಲ್ದು ಈಗ ಏನ್ ಮಾಡ್ಬೇಕಂತೇಳಿ ಒಂದು ತಿಹೋಲ್ದು ಯಾಕಂದ್ರೆ ನಂಬಲ್ಲಿ ಈಗ ಗಾಡಿನೂ ಕೂಡ ಇಲ್ಲ ಅಲ್ಲಿ ಗಾಡಿ ಇತ್ತು ಆದ್ರೆ ಅದು ಗಾಡಿ ಪಂಚರ್ ಆಗ್ಬಿಟ್ಟಿದೆ ಸೊ ಅದ್ಕಲೆ ಏನ್ ಮಾಡ್ಬೇಕಂತೇಳಿ ಗೊತ್ತಾವಾಲ್ದು.
ಇಂಗಾಗಿದಿಯಾ ವಿಷಯ
ಹೌದ್ ನೋಡಪ್ಪಾ ಅದು ಗಾಡಿ ಪಂಚರ್ ಏನ್ ಮಾಡ್ಬೇಕಂತ ಗೊತ್ತಾಗಲ್ದು ಹಾ ನನ್ ಫ್ರೆಂಡಿಗೆ ಹಚ್ಬೇಕಂತಾನೆ ಅಂದಿದೆ ಆದ್ರೆ ನನ್ಗ್ ಹ್ಮ್ ರಿಚಾರ್ಜ್ ಇಲ್ಲವಲ್ಲ ಅದೇ ಸ್ವಲ್ಪ ಒಂದು ನಂಬರ್ ಹೇಳ್ತಿದ್ದೆ ನಿನಗೆ ನಾನು ಆ ನಂಬರ್ಗೆ ನೀನು ಕಾಲ್ ಮಾಡಿ ಹಿಂಗೆ ಹೇಳಬೇಕ್ ನೋಡೋ ನನ್ನ ವಿಷಯ ಯಾಕಂದ್ರೆ ನನ್ನ ಮೊಬೈಲ ಅಲ್ಲಿ ರೀಚಾರ್ಜ್ ಇಲ್ಲ ಅದ್ಕಲೆ ಹ್ಮ್
ಈಗಾ ಅವನು ನಂಬರ್ ನಾನು ವಾಟ್ಸ್ಆಪ್ ಮೆಸೇಜ್ ಮೆಸೇಜ್ ಮಾಡಿರು
ಹಾ ವಾಟ್ಸಪ್ಪ್ ಮೆಸೇಜ್ ಮಾಡ್ತಿದ್ದ ಅದ್ರ ನಾನು ಏನಗಿದೆ ಅಂದ್ರೆ ಒಂದು ಇಂಟರ್ನೆಟ್ ಕೂಡ ಕಲಸ್ ಆಗಿದೆ ಯಾಕಂದ್ರೆ ಇಲ್ಲಿ ಗುಬ್ಬಿ ಹೊಡಸ್ತಾ ಇರತ್ತಲ್ಲ ಅವಾಗ ಸಾಂಗ್ ಕೇಳಿಸ್ತಾ ಇರತ್ತ ಕೇಳ್ಕೆ ಇಂದ ಗುಬ್ಬಿ ಓಡಿಸಸ್ತಾನೆ ಸಾಂಗ್ ಕೇಳಿಸ್ತಾ ಕೇಳಸ್ತಾ ಕೇಳಿಸ್ತಾ ಅದು ಒಂದ್ವರೆ ಜೀಬಿ ಟಾ ಯಾವಾಗ ಕಲಸ್ ಆಗಿದೆ ಅಂತ ಹೇಳ ಗೊತ್ತ ಗೊತ್ತೇ ಆಗ್ಲಿಲ್ಲ ವಾಟ್ಸಾಪ್ ಮೆಸೇಜ್ ಮಾಡಿದ್ರೆ ಏನ್ ಒಂದು ಮೆಸೇಜ್ ಹೋಗ್ತಾ ಇಲ್ಲ ಅವ್ನಿಗ ಅದೇ ಮಾಡಿದ್ದೆ ನಾನು ವಾಟ್ಸಪ್ಗೆ ಮೆಸೇಜ ಮಾಡಿದ್ದೆ ಆದ್ರೆ ಅದು ಮೆಸೇಜ್ ಹೋಗ್ತಾ ಇಲ್ಲ ಇಂಟರ್ನೆಟ್ ಇಲ್ಲ ಅಂತ ಹೇಳಿ ಗಸಿಂದ ಅದ್ಕಲೆ ಈಗ ಹೆಂಗಾದ್ರರು ನೀನೇ ನನ್ಗೆ ಕಾಲ್ ಮಾಡಿದೆ ಎಲ್ಲಾ ಬೆಸ್ಟ್ ಆಯ್ತ್ ನೋಡಪಾ
ಅಲ್ಲಾ ಹಿಂಗಾಗಿದೆ ವಿಷಯ ಅದು ನಾನು ಅವನ್ ನಂಬರ್ ಇದೆ ನನ್ ಬಲ್ಲಿ
ಹಾ ಇದೇನಾ
ನೀಮ್ ಫ್ರೆಂಡ್ ಅವನೆ ಅಲ್ಲ ಸ್ವಲ್ಪ ಕರ್ರಗಿದನ್ ಅವ್ನ
ಹ ಹಾ ಕರ್ರಗದಾನಲ್ಲೇ ಅವ್ ಸ್ವಲ್ಪ ಕರ್ರಗ್ ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಮನಸ್ಗೆ ಬೇಜಾರ ಆಗ್ಬ ಬಿಡ್ತೆ ನೋಡ ಒಂದ್ಸಲ ಕರ್ರ ಅಂತ ಹೇಳಿದ್ರೆ
ಹ ಅವನ್ ಅವನ್ ನಂಬರ್ ಇದೆ ತಕೊಂದ್ ಹೋಗ್ ಬಾ ಬಲ್ಲಿ
ಹಾ ಅವನು ಸ್ವಲ್ಪ ಜಾಸ್ತಿ ರೊಕ್ಕಾನ ಖರ್ಚು ಮಾಡ್ತ ನೋಡಿ ಅಂತ ಅವನು
ಇದ ಹೌದೌದ ಅವನು ಅವ ರೊಕ್ಕ ಬಾಳಗಿಸಸ್ತನಪ ಅವನು ಏನ್ ಶ್ರೀಮಂತ ಇದ್ದಾರ ಅವರು
ಹಾ ಜಾಸ್ತಿ ಶ್ರೀಮಂತ ಇದ್ರೆ ಅವ್ರು ಹಿಂದ ನೋಡಲ್ಲ ಮುಂದೆ ನೋಡಲ್ಲ ಬರೇ ರೊಕ್ಕ ಖರ್ಚು ಮಾಡ್ತಾರ ಅಂದ್ರೆ ನಮ್ ಬಟ್ಟೆ ತಗಲಕ್ ಹೋದ್ರು ಅವ್ರು ಅವ್ರ ಜೊತೆಗೆ ಹಿಂದ ಹೋಗ್ತಾರಲ್ಲಾ ಅವ್ರ ಜೊತೆಗೆ ಬಟ್ಟೆ ತಲಕ ಯಾರ ಫ್ರೆಂಡ್ಸೃ ಅವೆಲ್ಲ ಫ್ರೆಂಡ್ಸ್ಗಳಿಗೆ ಒಂದ್ ಜೋಡು ಚಪ್ಪಳಿ ಒಂದ್ ಜೋಡು ಬೆಟ್ಟೆ ಒಂದ್ ಜೋಡು ಐನ ಹೌದು ಕನ್ನಡಕಿ ಮತ್ತೆ ಒಂದ್ ಜೋಡು ಮತ್ತೆ ಒಂದ್ ಜೋಡು ಫೋನ್ ಕೂಡ ಕೊಡಿಸತಾನ ಅವನು ಅಷ್ಟು ಶ್ರೀಮಂತ ಅವನು
ಅಷ್ಟು ರೀಚ್ ಅವನು
ಹಾ ಇಲ್ಲಿನ ಅವ್ರು ಅವ್ರ ಅವನ್ ಜೊತೆಗೆ ಬಂಗಾರ ಅಂಗಡಿಗೆ ಹೋದ್ರೆ ನಮ್ಗೆ ಒಂದೊಂದ್ ತೋಲಿ ಬಂಗಾರಗ ಕೂಡ ಕೊಡಿಸ್ತಾನೆ ಅವ್ನು
ಬಂಗಾರ ಕೋಡ್ಸೋಡ್ ಅವ್ರ ಅಪ್ಪಂದ ಏನಿದೆ ಗುರು ಬಿಸಿನೆಸ್
ಅವ್ರ ಅಪ್ಪಂದ್ ಇದು ಇದಿಲ್ಲ
ಯಾವುದು
ಅದು ಒಂದ ತಾಸಿಂದ ಎಷ್ಟೇ ಬಿಸ್ನೆಸ್ ಇದೆ ಜಾಸ್ತಿ ಅಂಗಡಡೆಲ್ಲ ಹೊರದು ಒಂದೇ ತಾಸಿಂದ ಬಿಸ್ನೆಸ್ ಅವ್ರ್ ಅಪ್ಪರೋದು
ಒಂದ್ ತಾಸ್ ಮಲ್ಲಿ ಏನಪ್ಪಾ ಏನ್ ಬಡ್ಡಿ ವ್ಯವಹಾರ ಏನಾದ್ರು ಇದ್ದೀಯ
ಅಲ್ಲಲ್ಲ ಒಂದ್ ತಾಸನೆಲ್ಲೇ ಗಳಿಸಸ್ತಾರ ಒಂದು ಇಪ್ಪತ್ ಲಕ್ಷ ಗಳಿಸತಾರ ಅವ್ರು ಒಂದೇ ತಾಸಿನಲ್ಲ ಐದ್ ನಿಮಷಕ್ ಆಗ್ಬಿಡ್ತದಲ್ಲಾ ಎಲ್ಲರ ಕೆಲ್ಸ ಒಂದು ಐದು ನಿಮಿಷ ಐದ್ ನಿಮಿಷ ಏದ್ ನಿಮಿಷ ಅಂತೇಳೆ ನೀ ನೋಡು ಐದ್ ನಿಮಿಷಕ್ಕೆ ಏನಾದ್ರು ಅಂದ್ರೆ ಒಂದ್ ಒಂದ್ ಲಕ್ಷ ಕೊಡ್ತಾರ ಅವ್ರಿಗೆ
ಅಂತದ ಏನ್ ಮಾಡ್ತಾನಪ್ಪ ಅವನು
ಅಯ ಎಂತ ಏನ ರೂಮ್ನಲ್ಲ ಕೆಲ್ಸ ಮಾಡ್ತಾನೆ ಅವನು ಆರಾಮ್ ಮಕ್ಕದಲ್ಲೇ ಕೆಲ್ಸ ಮಾಡ್ತಾನೆ ಅವನು
ಹಾ ರೈಟ್ ರೈಟ್ ಬರೇ ಫೋನ್ಲ್ಲಿ ಮಾತಾಡಿ
ಫೋನಲ್ಲಿ ಮಾತಾಡೋದಿಲ್ಲ ಆನ್ಲೈನ್ ಕೆಲಸ ಮಾಡಿ
ಹಾ ಆನ್ಲೈನ್ ಕೆಲ್ಸ ಮಾಡ್ತ ತನ್ನ
ಮಕ್ಕಂದರ ಅನ್ಸೆ ಮಕ್ಕಂದಾಯ್ತು ಕುಂತಾಯ್ತು ತಿನ್ಕಂತು ಹೆಂಗಾದ ಮಾಡ್ ಆನ್ಲೈನ್ ಕೆಲ್ಸ ಹಂಗಿದೆ ನೋಡ ಅವಂದು
ಆನ್ಲೈನ್ ಕೆಲಸ ಅಂದ್ರ ಏನ್ ಟ್ರೇಡಿಂಗ್ ಈಗ ಯಾವ್ರ ಗುರು ಸೊಪ್ಪ ಕರೆಕ್ಟ್ ಆಗಿ ಹೇಳು
ಅದು ಶೇರ್ ಮಾರ್ಕೆಟ್ ಅಂತೇಳ ಇರುತ್ತೆ ಒಂದು. ಹ್ಮ್ ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ಮಾಡ್ತಾನೆ ಅ ಬೈ ಮಾಡ್ತಾನೆ ಮತ್ತೆ ಸೇಲ್ ಮಾಡ್ತಾನ ಅವ.
ಹಂಗಗ ಅವರು. ಮಳೆ. ಇನ್ನು ಬರ್ತಾ ಇದೆಯ ಅಲ್ಲಿ ಒಂದಲ್ಲಿ.
ಇಲ್ಲ ಎಲ್ಲ ಮಳೆ ಇಲ್ಲ. ಕಡಿಮೆ ಆಗಿದೆ ಈಗ.
ಹೆಂಗಬಬೇಕು. ಮಳೇಲಿ ಗಾಡಿನೂ ಹೋಗಲ್ಲ ಹೊಲ್ದಲ್ಲಿ ಈಗ.
ಆಗ್ಬಿಟ್ಟಿದೆಲ್ಲ ಅದೇ ಮಾಡದು ನ್ ಮಾಡೋ ಅಂತ ಗೊತ್ತಾಗೋ
ಗಾಡಿ ಪಂಚರ್ ಆದ್ರೂ ನೀಗ್ ಮಳೆ ಬರ್. ಆಗ್ತಾ ಇದದೆ ಅಂತ ಹೇಳಿದ್ಯಲ್ಲ.
ಹಾ ಮಳೆ ಇರ್ದಿಲ್ಲ ಆಯಗಾ ಸ್ವಲ್ಪ.
ಸ್ವಲ್ಪ ಬಂದ್ ನಿತ ಮಲ್ಲ ಮಳೆ.
ಹಾ ಮತ್ತೆ ಈಗಿದಯಾ.
ಹೌದಾ.
ಇ ನಿಮ್ ಕಡೆ ಎಲ್ಲ ಹೆಂಗನಡದಾ. ನಿಂದು ಏನ್ ಮಾಡ್ತಿದ್ದೀರಾ ಏನಿಲ್ಲ ನೀವು ಏನು ಸ್ವಲ್ಪನ ಪತ್ತೆ ಇಲ್ಲ.
ಏನಿಲ್ಲಪ್ಪಾ ನಾವ ಇಲ್ಲೇ ಹೊಲದಲ್ಲಿದ್ವಿ ಇವತ್ತು ಹೊಲದಲಿದ್ದ. ಜೀವನ. ವಲ್ಕೋಗಿ ಬಂದು ನಂದು ಫ್ರೀ ಕೋಚಿಂಗ್ ಆಗಿದೆ. ಹಲೋ.
ಹಾ ಹೇಳಿ ಹೇಳಿ ಕೇಳಕತ್ತಿಲ್ಲ ಹೇಳುವ.
ಕಾನ್ಸ್ಟೇಬಲ್ ಫ್ರೀ ಕೋಚಿಂಗ್ ಆಗಿದೆಯಲ್ಲಾ. ಅಲ್ಲಿಗ್ ಹೋಗ್ಬೇಕಂತ ಮಾಡಿದೀನಪ್ಪಾ ಮಂಡ ಅದದು ಬಿದ್ದಿದೆ ಸ್ವಲ್ ದೂರ ಇದೆ ಊರು.
ಎಲ್ಲಿ ದೂರಂದ್ರೆ.
ದೂರ ಅಂದ್ರೆ ಅದ ಎಲ್ಲಾ ಮಂಡ್ಯ ಅಂತಾರ ನೋಡಪ್ಪ ಅದೇನ.
ಓಹೋಹೋ ಮಂಡ್ಯನಾ ಕರ್ನಾಟಕದಲ್ಲಿ. ಹಾ. ಸಾರೆ ಅಂದ್ರೆ ಅಲ್ಲ ಅಲ್ಲಿ ಆ ಕಡೆ ಎಲ್ಲ ವಾತಾವರಣ ಮಾತ್ರ ಮಸ್ತ್ ಇದೆ ಬಿಡಿ ಅಲ್ಲಿ. ವಲ್ಲ ವಾತಾವರಣವಲ್ಲತ್ತ. ಆಗ್ತೀರಾ ಅಲ್ಲಿ ಹೋದ್ರೆ ನೀವು ಮುಂದ ಒಂದ ದಿನ ಏನಿಲ್ಲ ಏನಿಲ್ಲ ಆಗುತ್ತ ಆಗತೀರಾ ನೀವು ಏನಿಲ್ಲ ಅಂದ್ರೆ ಒಂದು ತಾಸಿಗೆ ಒಂದು ತಾಸಿಗೆ ಏನಿಲ್ಲಾಂದ್ರೆ ಒಂದು ಒಂದು ಐದ್ ಲಕ್ಷ ಆದ್ರೂ ಕಳಿತಂತ ಮನುಷ್ಯರ ಆಗ್ತಿರ ನೀವು ಅಲ್ಲಿ ಹೋಗೋಣ ಯಾಕಂದ್ರೆ ಅಲ್ಲಿ ಇರ್ತಕ್ಕಂತಥ ವಾತಾವರಣದ. ಅಲ್ಲಿ ನೀವು ಬೆಳದ್ರೆ ಅಂದ್ರೆ. ಅಲ್ಲಿ ಹೋಗಿ ನೀವು ಕೋಚಿಂಗ್ ತಗೊಂಡ್ರ ಅಂದ್ರೆ ನಿಮ್ಗೆ ಒಳ್ಳೆಯ ಮನಸ್ಸಿನ ಮೇಲೆ. ಪ್ರಭಾವ ಬರಬಹುದು ಯಾಕಂದ್ರೆ ಅಲ್ಲಿ ಜನ ಇರತಕ್ಕಂ ಜನಗಳು ಹಾರ್ಡ್ ವರ್ಕರ್ಸ್ ಇದ್ದಾರೆ ಅವರು ಪ್ರಯತ್ನ ಮಾಡ್ತಾರೆ ಅವರು ಲಕ್ಕಿನ ಮೇಲೆ ಬಿಲವ ಮಾಡದ ಅಲ್ಲಿ ಅವ್ರು ಅವರು ಪ್ರಯತ್ನದ ಮೇಲೆ ಬಿಲವ ಮಾಡೋದು ಯಾಕಂದ್ರೆ ಅವರು ಬಂದೇ ಅದು ಹುಟ್ಟಿದ ನಿಂತಾನೇ ಬರ್ತಾರೆ. ಯಾರು ಅಂತ ಗೊತ್ತಿಲ್ಲ ಅಥವಾ ದೇವರೇ ಯರ ಕಡೆಗೆ ಹಂಗ ಮಾಡಿದಾನ ಅಂತ ಗೊತ್ತಿಲ್ಲ ನನಗಂತೂ ಯಾಕಂದ್ರೆ ನಮ ಫ್ರೆಂಡ್ ಇದ್ದ ಅಲ್ಲಿ ಒಬ್ಬ ಅವ್ನು ಈಗ ಎಷ್ಟು ಗಳಸತಿದ್ದ ರ್ಬಹುದು ಹೇಳ ನೀ ನಿನ್ ಅಂದಾಜು ಹೇಳು ಒಂದ್ ತಾಸಿಗೆ ಎಚ್ಚು ಗಳಸ್ಥಳ್ರ್ಬೋುದು ಅವನು
ಮಿನಿಮಮ್ ಏನಪ್ಪಾ ಒಂದ್ ತಾಸಗಂತಂದ್ರೆ ಏನು ಒಂದ್ ದಿನ
ಹಾ ಅಲ್ಲ ಅವನು ಒಂದು ತಾಸಿಗೆ ಮೂವತ್ತೆಂಟು ರೂಪಾಯಿ ಗಳಿಸ್ತಾನ ಅವನು
ಎಷ್ಟಾ ಒಂದ್ ತಾಸಿಗೆ ಎಷ್ಟು
ಮೂವತ್ತೆಂಟು ರೂಪಾಯಿ
ಒಂದ್ ತಾಸಿಗೆ ಮೂವತ್ತೆಂಟು ನಾನ್ ಹೇಳ್ದೆ ಹೆಚ್ಚಿಗೆಯ್ತಲ್ಲ ಗುರು
ಮೂವತ್ತೆಂಟು ರೂಪಾಯಿ ಯಾವ್ದ ಇಂಡಿಯನ್ ಡಾಲರ್ ಅಲ್ಲ ಅದು ಅಮೆರಿಕ ಎಂಟು ಡಾಲರ್ ಹೆಳಲಿದರಿ ನನಗೆ
ಅನ್ನರಿಕೊಂಡಲರ್ ಮೂವತ್ತು ಪಂಟರುಪಯಾ
ಆ ಆ ಎಷ್ಟೈ್ತು ನೀನು ಲೆಕ್ಕ ಮಾಡೋ ಈಗದು ನಮ್ಮ್ ಇಂಡಿಯನ್ ರುಪೀಸ್ ಒಂದು ಯು ಎಸ್ ಡಾಲರ್ ನಮ್ದು ಇಂಡಿಯನ್ ರುಪೀಸ್ ನೂರು ರೂಪಾಯಿ ಆಗುತ್ತೆ ಅಂದ್ರೆ ಮೂವತ್ತು ಎಂು ಡಾಲರ್ ಅಂದ್ರ ಎಷ್ಟು ಇದೆ ನೋಡು ಮೂವತ್ತ ಎಂಟು ಎಂಟು ಟು ಡಿವೈಡೆಡ ಬೈ ಹಂಡ್ರೆಡ್ ಅಂತ ಅದೇ ಮೂವತ್ತ ಅಂದ್ರೆ ಮೂರು ಸಾವಿರ. ಎರಡು ನೂರು ರೂಪಾಯಿ ಗಳಿಸುತ್ತಾನೆ ಒಂದು ತಾಸಿನಲ್ಲಿ ಬರೆ.
ಏನ್ ಗುರು, ಅಂತ. ಕೆಲ್ಸ ಏನದು?
ಅದು ಏನಿಲ್ಲ, ಬರೆ ಮಕ್ಕಂದ ಕೆಲ್ಸ ಮಾಡ್ಬಹುದು, ನೀನು ಕುಂತು ಕೂಡ ಮಾಡ್ಬಹುದು, ಅಥವಾ ಡಗ್ಗಿಯು ಮಾಡ್ಬಹುದು, ಹೆಂಗಾದ್ರೆ ಮಾಡ್ಬಹುದು, ಯಾಕಂದ್ರೆ ಅದು ಆನ್ಲೈನ್ ಕೆಲ್ಸ.
ಜಿಫೈ, ಗಿಫೈ, ಮಾಡ್ತಾನ ಅವನ.
ಹ್ಮ್ ಜಿ. ಪೆನ್ನೆ ಮಾಡಬಹುದು ಅಥವಾ, ಫೋನ್ ಪೇನೇ ಮಾಡ್ತೀಬೋದು. ಹೆಂಗಂದ್ರೆ ಮಡ್ಸ್ಕಿಬೋದು್ ನೀವು.
ಹಂಗ್, ಆ ತರದಾಗರೆ. ಎಲ್ಲಾ.
ಹಾ,
ಜಿ ಪಿ ಐ, ಅದೆಲ್ಲ ಮಾಡ್ತನವನು.
ಹಾ, ಯು ಪಿ ಐ ಪೇಮೆಂಟ್ ಮಾಡ್ತಾರೆ ಮತ್ತೆ ಬ್ಯಾಂಕ್ ಪೇಮೆಂಟ್ ನು ಮಾಡ್ತಾರೆ.
ಏನಪ್ಪಾ ಅವಂದು ಬಿಸ್ನೆಸ್, ಒಂದು, ಬ್ರದರ್ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ನನ್ಗೆ.
ಅಮೌಂಟ್ ಬೇಕಾಗಿತ್ತ ನಿನ್ಗೆ!
ಸ್ವಲ್ಪ ಹೊಲದಲ್ಲಿ ಕೆಲ್ಸ ಇತ್ತು, ಬೀಜ ತರೋಕೆ, ಅಮೌಂಟ್ ಬೇಕಾಗಿತ್ತು.
ಹೌದಾ ಎಷ್ಟ್ ಲಕ್ಷ ಬೇಕು ನಿಂಗೆ ನನ್ ನಿನಗೆ ಇಲ್ಲ ಅಂತ ಯಾವಾಗನ ಅಂದಿನ ನಾನು, ಮೊನ್ನೆ ಕೇಳಿದ್ರೆ ಐದ್ ಲಕ್ಷ ಅವಾಗಿಂದ ಅವಗೆ ಹಾಕಿಲ್ಲ, ನನ್ ಉಲ್ಟನುೂ ಬಿಡಲ್ಲ, ಯಾಕಂದ್ರ ನೀ ನನ್ ಸ್ವಂತ ತಮ್ಮ ಇದ್ದಂಗೆ, ಇನ್ನು ಎಷ್ಟು ನ್ನ ಬೇಕು ಕೇಳು ನೀನು. ಹೊಲಿಕೆ ಅಂತಲ್ಲ ನೀನ್ ಇನ್ನು ಓದುತ್ತಿನಂದ್ರೀ ಯು, ಪಿ, ಎಸ್, ಸಿ. ನೀನು ಕೂಡ ಓದ್ಲಿಕ್ಕೆ ರೋಕ್ಕ ಬೇಕಂತಂದ್ರೆ, ನಾನು ನಿನ್ ದಿನಕ್ಕೆಲ್ಲಾ ಒಂದ್ ವರ್ಷಕ್ಕೆ ನಿನ್ಗ ಒಂದ್ ಲಕ್ಷ ಆದರೂ ಹಾಕಕ್ಕೆ ರೆಡಿ ಇದೀನಿ. ಯಾಕಂದ್ರೆ ನಿನಗೂ, ನಾನನು ಐ ಎ ಎಸ್ ಆಗುತ್ತೇನೆ ಅಂತ ನನ್ ದ್ ಡ್ರೀಮ್ ಇದೆ. ನಿನಗೆ ಅದು, ಮಾಡೇ ಮಾಡಿಸ್ತೇನೆ ನಾನು.
ನಂಗೆ ಐ ಎ ಎಸ್ ಆಗಬೇಕಂತ ಡ್ರೀಮ್ ಇದೆ. ಬೈ ಏ ಏ, ಏನ್ ಮಾಡ್ತಿ ಅಮೌಂಟ್ ಇಲ್ಲ.
ಹೌದಾ ಅಂದ್ರೆ. ಸ್ವಲ್ಪ ಒಂದ ಕಾಲ್ ಬರ್ತದೆ ಇಡ್ಲಾ.
ಹಾ ಓಕೆ ಬ್ರದರ್.